ರಹಳ್ಕರ್
ಸರ್ ಆರಾಮಿದ್ದೀರಾ ಸರ್ ನಿಮ್ದು ಊಟ ಆಗಿದೆಯಾ ಸರ್ ಈಗ ಊಟ ಆಗಿದೆಯಾ ಸರ್ ನಮ್ದು ಊಟ ಇಲ್ಲ ಸರ್ ನಿಮ್ಮ ಪರಿಹಾರದವರು ಹೇಗೆ ಇದ್ದಾರೆ ಸರ್ ಈಗ
ಸರ್ ನಮ್ ಪರಿಹಾರ ಚೆನ್ನಾಗಿರ್ಬೇಕಂದ್ರೆ ರೈತರಿಗೆ ಮಳೆ ಬೆಳೆ ಎಲ್ಲಾ ಆಗ್ಬೇಕು ಸರ್
ಹೌದು ಸರ್ ಈಗ ಸಾಕಷ್ಟು ಪ್ರದೇಶಗಳಲ್ಲಿ ಮಳೆ ಬೆಳೆ ಆಗುವ ಸಾಧ್ಯತೆ ಕಡಿಮೆ ಆಗಿಬಿಟ್ಟಿದೆ ಸರ್ ಅದು ಏಕೆಂದರೆ ಈಗ ಕಾರಿನಲ್ಲಿ ಮರಗಳು ಗಿಡಗಳ ಸಂಖ್ಯೆ ಕಡಿಮೆ ಆಗಿದೆ ಹೌದಾ ಇಲ್ವಾ ಸರ್
ಸರ್ ಗಿಡ ಮರಗಳ ಕಾಡಿನಲ್ಲೇ ಅಷ್ಟೇ ಅಲ್ಲ ನಾಡಿನಲ್ಲಿಯೂ ಕೂಡ ಕಮ್ಮಿ ಆಗತ್ತು ಹ
ಈಗ ಹಳ್ಳಿ ಗಾಡಿಗಳಲ್ಲಿ ಹೇಗೆ ಇದೆ ಸರ್ ನಿಮ್ಮ ಊರಲ್ಲಿ ಮಳೆ ಬೆಳೆ ಹೇಗಿದೆ
ಸರ್ ನಮ್ ಊರ್ ಕಡೆ ಅಂತರು ಮಳೆ ಅತ್ರು ಬಾಳ ಕಮ್ಮಿ ಸರ್ ಬೆಳೆ ಅಂತ ಎಲ್ಲಾರ ಬಿತ್ ಬಿಟ್ಟಿದ ಸರ್ ಒನ ಬರುವಿನಲ್ಲಿ
ಈಗ ನಿಮ್ಮ ಗಾಳಿ ತುಂಬಾ ಜೋರಾಗಿದೆ ಸರ್ ನಮ್ಮ್ ಊರಲ್ಲಿ ನಿಮ್ಮ ಊರಲ್ಲಿ ಹೇಗಿದೆ ಸರ್ ಗಾಳಿ
ಸರ್ ನಮ್ಮ ಊರಲ್ಲಿ ಗಾಯನೂ ಇದೆ ಸರ್ ಆದ್ರೆ ಎಮ್ಮ ತವಳ
ಈಗ ಗಾಳಿಯ ವಾತಾವರಣಕ್ಕೆ ಆರೋಗ್ಯವು ಆರೋಗ್ಯದಲ್ಲಿ ಏನಾದ್ರೂ ಏರುಗ್ಯರು ಆಗುತ್ತಿಲ್ಲ ಸರ್ ನಿಮ್ಮ ಪ್ರಕಾರ ನಾದ್ ಒ ಸ್ವಪ
ಸರ್ ಆರಂಗ್ಯದಲ್ಲಿ ಏರುಪೇರಾದ್ರೆ ಏನ್ರು ಮಾಡ್ ಹೋಗದು ಸರ್ ಹೊಲಗಳಲ್ಲಿ ಬಿತ್ತನೆೇ ಆಗ್ಲಿಕ್ಕ ಅಂದ್ರೆ ದೊಡ್ಡ ಒಜ್ಜ ಹೋಗುತ್ತೆ ಸರ್ ಎಲ್ಲರಿಗೂ ಮತ್ತೆ ಮುಂದೆ ಉಣಲಿಕ್ಕೆ ಕಳೋದು ಏನು ಸಿಗಲಿಲ್ಲ ಸರ್
ಈಗ ನಿಮ್ಮ ಊರಲ್ಲಿ ಮಳೆ ಮೇಲೆ ತುಂಬಾ ಮಳೆ ಮಳೆ ಮೇಲೆ ತುಂಬಾ ನಂಬಿಕೆ ಇೆಯ ಅಲ್ವಾ ನಿಮ್ಮ ರೈತರಿಗೆ
ಹಾ ಸ್ವ ಮಳೆನೇ ಬೇಕು ಸ್ವಲ್ಪ ಮಳೆನೇ ಆಾರ
ಈಗ ಮಳೆನೇ ಇಲ್ಲದಿದ್ದ್ರ ರೈತರ ಬಳಗೂ ಕಂಗಾಲ ಆಗಿ ಆಗಿರುತ್ತದೆ ಏಕೆಂದ್ರೆ ಮಳೆಯ ಒಂದು ಅಕಾಲಿಕ ಸಕಾಲಿಕ ಅಂತ ಹೇಳ್ತಾರೆ ಮಳೆ ಆದ ರೆ ರೈತರ ಜೀವನ ಮುಂದ ಹೋಗುವುದಿಲ್ಲ ಇಲ್ಲಂದರೆ ಹೋಗುವುದಿಲ್ಲ ಹೌದಲ್ವಾ
ಅಂದ್ರೆ ಮಳೆ ಆಗ್ಬೇಕಂದ್ರೆ ಸರ್ ಊರಲ್ಲೆಲ್ಲಾ ಕಾಡ್ಗತೆ ಇರ್ಬೇಕು ಸರ್ ಎಲ್ಲಾ ಒಡ್ಡದು ಇರ್ತಾವಲ್ಲ ಸರ್ ಹಚ್ಚೆ ಹಸರು ಮಾಡಿಬ ಸರ್ ಎಲ್ಲಾರೂ
ಹೌದು ಸರ್ ಈಗ ಮಳೆ ಹಏಕೆ ೇನೆ ಒಂದು ಊರಿನಲ್ಲಿ ಗಿಡಗಳ ಸಂಖ್ಯೆ ಕಡಿಮೆ ಆ ಹೌದಲ್ವಾ ನಿಮ್ಮ್ ಊರಲ್ಲಿ ಹಿಡಗಳ ಸಂಖ್ಯೆ ಕಡಿಮೆ ಆಗಿದೆ ತುಂಬಾ
ಹಾ ಸರ್ ಗಿಡಗಳ ಕಮ್ಮೆ ಆಗಿದೆ ಸರ್ ಆದ್ರೂನು ಮಳೆ ತೀರಾ ಆ ಅತಿ ಕಡಿಮೆಯಾಗಿದೆ
ಈಗ ಗಿಡಗಳ ಸಂಖ್ಯೆ ಹೇಗೆ ಕಡಿಮೆ ಆಗುತ್ತೆ ಅಂತಂದ್ರೆ ಈಗ ಗಿಡಗಳನ್ನು ಕಡಿದು ಮಾರಾಟ ಮಾಡುತ್ತಾರೆ ಅವರ ಜೀವನ ನಡೆಯಲು ಹೌದಲ್ವಾ ನಿಮ್ಮ್ೂಊರಲ್ಲಿ
ಸಿ
ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಸರ್ ನಿಮ್ದು ಒಂದ್ ಸ್ವಲ್ಪ
ುಲ್ ಇಲ್ಲಿ ಕುಲ್ಕನ್ಯ್ರ ಮಡ್ಡಿ ಹತ್ತ ಇದೆ ಸರ್ ಇಲ್ಲೇನೆ ಬಂದು ಅದಕ್ಕಾಗಿ
ಒಂದ್ ಸ್ವಲ್ಪ ಗಾಳಿ ವಾತಾವರಣ ತುಂಬಾ ಇದೆ ಸರ್ಂದ್ ಸ್ವಲ್ಪ ನಿರ್ವಾತ ಪ್ರದೇಶದಲ್ಲಿ ಇದ್ದರೆ ನಾನು ಒಂದೆರಡು ಸಲಹೆಗಳನ್ನು ಹಳ್ುತ್ತೇನೆ ಸರ್ ಈಗ
ಹಾ ಹೇಳಿಸ್ತರ್ ಹೇಳ ನಿರ್ವಾಯಿತ ಪ್ರದೇಶದಲ್ಲಿ ಎಲ್ಲಿ
ಈಗ ಮಳೆ ಮಳೆ ತುಂಬಾ ಮುಖ್ಯ ಎಲ್ಲರಿಗ ಹೌದಲ್ವಾ ನಿದ್ದೆ ಹೌದು ಇಲ್ಲ
ಹಾ ಸರ್ ಮುಖ್ಯನ ಸರ್
ಈಗ ಮಳೆನೇ ಇಲ್ಲದಿದ್ದರೆ ರೈತರಿಗೆ ತುಂಬಾ ಕಷ್ಟವಾಗುತ್ತದೆ ನಷ್ಟ ನಷ್ಟ ವಾಗುತ್ತದೆ ಮತ್ತು ಅವರ ಬೆಳೆದ ಬೆಳೆಗೆ ಪರಿಹಾರ ಇಲ್ಲ ಈಗ ಸರ್ಕಾರ ಬೆಳೆದ ಬೆಳಗ್ಗೆ ಪರಿಹಾರ ಕೊಡಬೇಕು ಸರ್ಕಾರ ಯಾಕೆಂದ್ರೆ ಅವರು ರೈತರ ಬೆಳೆ ಬೆಳೆಗೆ ಪರಿಹಾರ ಕೊಡದಿದ್ದ್ರೆ ಅವರು ತುಂಬಾ ಕಷ್ಟವಾಗುತ್ತದೆ ನಷ್ಟವಾಗುತ್ತದೆ ಹೌದಾ ಇಲ್ವಾ
ಹೌದು ಸರ್ ಹೌದು ಸರ್ ಅವರು ಬೆಳೆದ ಬೆಳೆನ ಬೆಳಿಲಿಲ್ಲ ಅಂದ್ರೆ ನ್ನಷ್ಟೇ ಬಹಳ ಅತಿ ಹೆಚ್ಚಾಗಿ ಆಗುತ್ತದೆ
ಈಗ ನಾನು ಈಗ ನಿಮ್ಮ್ ಊರಲ್ಲಿೇ ಯಾರಿಗಾದ್ೂ ಆರೋಗ್ಯದಲ್ಲಿ ಏರುಪಿರ ಆಾಗಿದೆ ಈ ಗಾಳಿಯ ವಾತಾವರಣ
ಹೆಚ್ಚಾಗಿ ಮಂದಿಗೆ ಎಲ್ಲರಿಗೂ ಆಗಿದೆ ಸರ್ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರ ಹಿ ಜೀವದವ್ರಗೂ ಎಲ್ಲರಿಗೂ ಆಗಿದೆ ಸರ್ ಹಂಗೆ ಗಾಳಿ
ಈಗ ಏನಾದ್ರೂ ಆರೋಗ್ಯದಲ್ಲಿ ಹೌದು ಈಗ ನೆಗಡಿ ಕೆಮ್ಮು
ಕೆಮ್ಮ ಜ್ವರ ಂಡಿ ತಂಡಿ ಬರುತ್ತದೆ ಸರ್ ತಲೆ ನಸೋದು
ಹೌದು ಈಗ ಒಬ್ಬ ಯಾರಾದ್ರೂ ಒಬ್ಬರು ಡಾಕ್ಟರ್ ಇದ್ದಾರೆ ಹೇಳಿ ಸರ್ ನಾನು ಅವ್ರಿಗೆ ಭೇಟಿ ನಿಂತೆ ನನ್ನ ಆರೋಗ್ಯ ಏರರುಪೇರು ಏನಾದ್ೂ ಆದ್ರೆ ಅವರಿಗೆಗೆಚಿಸಿಕೊಳ್ಳುತ್ತೆ ಸರ್ ಒಂದ ಸ್ವಲ್ಪ ನನಗೆ ತುಂಬಾ ಆರೋಗ್ಯದಲ್ಲಿ ಏರರುಪೇರು ಆಗುತ್ತಿದೆ ಸರ್ ಸ್ವಲ್ಪ ಸಮಯ ನಂತರ
ಅತಿ ಹೆಚ್ಚಾಗಿ ಆಗರೆ ಇಲ್ಲಿ ನಮ್ಮ ಊರಿನ ರಮಾನಿ ಡಾಕ್ಟರ್ ಅಂತ
ನಮಾನಿ ಡಾಕ್ಟರ್ ಅಂತ ನನು ಒಬ್ರು ಶ್ರವಣ ಕುಮಾರ್ ಜೋಶಿ ಅಂತ ಹೇಳಿದ್ದಾರೆ ಅವರು ಸಂಗಮ್ ಕುಲ್ಕರ್ಣಿ ಅಂತ ಅವರು ತುಂಬಾ ಇದಾಗಿದ್ದಾರೆ ಅಂತಲ್ಲ ಸರ್ ಫೇಮಸ್ ಆಗಿದ್ದಾರೆ ಅಂತ
ಹೌದು ಸರ್ ಕುಲ್ಕರ್ಣೆ ಡಾಕ್ಟ ಇತ್ತೀಚೆಗೆ ಬೆಳಿೆಗೆ ಬರ್ತಾ ಇದ್ದಾರೆ ಸರ್ ಆದರೆ ಅವರು ಈಗ ಒಂದೆರಡು ವರ್ಷ ಆಯ್ತು ಸರ್ ಕಂಪ್ಲೀಟ್ ಆಗಿ ಇವ್ರ
ಈಗ ಮನುಷ್ಯನಿಗೆ ದುಡ್ಬ ಇದ್ದರೆ ಜೀವನಲ್ಲ ಆರೋಗ್ಯ ಇದ್ರ ನೀ ಜೀವನ ಹೌದಲ್ವಾ ಸರ್ ನನ್ನ ಪ್ರಕಾರ ಹೇಳುವುದು ಎಂದರೆ ಈಗ ದುಡ್ಡಿದ್ರೆ ಜೀವನ ಅಲ್ಲ ಆರೋಗ್ಯ ಇದ್ರೆ ಜೀವನ ಹೌದಲ್ವಾ
ಸರ್ ನಗಲು ಆರೋಗ್ಯ ಬೇಕು ಸರ್ ದುಂಡ್ ಏನ ಸರ್ ಆರೋಗ್ಯ ಇದ್ರೆ ದುಂಡ್ ಎಷ್ಟು ಬೇಕಾದ್ರೂ ಕಳ್ಿಸಬೋದು
ಈಗ ಸರ್ ದುಡ್ಡಿಗೆ ಬೆಲೆ ಇಲ್ಲ ಆರೋಗ್ಯಕ್ಕೆ ತುಂಬಾ ಬೆಲೆ ಕೊಡಿ ಸರ್ ಯಾರಾದ್ರೂ ನಿಮ್ಮ ಊರಲ್ಲಿ ದುಡ್ಡಿಗೆ ಬೆಲೆ ಕೊ ಕೊದ್ರೆ ದುಡ್ಡಿಗೆ ಬೆಲೆ ಕೊಡಬೇಕು ಎಷ್ಟು ಕೊಡಬೇಕು ಅಷ್ಟೇ ಕೊಡಬೇಕು ದುಡ್ಡಿಗೆ ಬೆಲೆ. ಆ ದುಡ್ಡನ್ನೇ ನಮ್ಮ ಜೀವನವಾಗಿ ಮಾಡಿಕೊಳ್ಳ ಬಾ ರುದು ಹೌದಲ್ವಾ.
ಹೌದು ಸರ್.
ಈಗ ನಿಮ್ಗೆ ಹೇಗೆ ಅನ್ಸುತ್ತದೆ ದುಡ್ಡ್ ದಿನ ವಿಷಯ ಬಂದರೆ. ಈಗ ದುಡ್ಡಿನ ವಿಷಯ ಬಂದರೆ ನಿಮಗೆ ಹೇಗೆ ಅನಿಸುತ್ತದೆ ಆರೋಗ್ಯದ ಬಗ್ಗೆ ಬಂದರೆ ನಿಮಗೆ ಹೆಂಗೆ ಅನಿಸ್
ಸರ್ ಮೊದಲು ಆರೋಗ್ಯನೇ ಇಂಪಾರ್ಟೆಂಟ್ ಅಲ್ವಾ.
ಆರೋಗ್ಯ ಹೌದು ನಾನ ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಆಹ ಇದು ಏನಂತಾರೆ ಆರೋಗ್ಯವೇ ಜೀವನ ಹೌದಲ್ವಾ.
ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಸರ್ ನಾವು ಹಾಸಿಗೆ ಬಿಟ್ಟು ಹೊರಗಡೆ ಕಾಲು ಚಾಚ ಚಿದರೆ ಆರೋಗ್ಯ ಎಲ್ಲ ಹದಗೆ
ಈಗ ನನಗೆ ಆಕ್ಚುಲಿ ಇಷ್ಟವಾಗು ರೈತರ ರೈತರು ಇಷ್ಟ ಆಗುದು ಯಾಕಂದ್ರೆ ಅವ್ರು ಹಾಸಿಗೆ ಇದ್ದಷ್ಟು ಕಾಲು ಚಾಚ್ ತುಂಬಾ ಅವ್ರೇನು ಅಷ್ಟ್
ಅದೇ ಸರ್ ರೈತರ ಅಷ್ಟೇನ್ ಇದು ಮಾಡೋದಿಲ್ಲ ಸರ್ ಆದ್ರೆ ರೈತರ ಹಾಸಿಗೆಗೆ ನೇ ಒಳಗೆ ಇರುತ್ತಾರೆ ಸರ್ ಆದ್ರೆ ಏನು ಮಳೆ ಬೆಳೆಯಕ್
ಹೌದು ಸರ್ ನಾನು ಒಬ್ಬ ಸಿಟಿಯಲ್ಲಿ ಬೆಳೆ ಅಲ್ಲ ನಾನು ಸರ್ ಒಬ್ಬ ಸಿಟಿಯಲ್ಲಿ ಬೆಳೆದಾಗ ನನಗೆ ರೈತರ ಬಗ್ಗೆ ಗೊತ್ತು ನೋವು ಹೇಗೆ ಕಷ್ಟ ಪಡುತ್ತಾರೆ ಮಳೆ ಬರದಿದ್ದರೆ ಹೇಗೆ ಕಷ್ಟ ಪಡುತ್ತಾರೆ.
ಮಾಡುವವರೆಂದರೆ ರಾಜಕಾರಣಿಗಳಲ್ಲಿ ಕುಮಾರಸ್ವಾಮಿ ಅವರು ಒಬ್ಬರೇ ಸರ್.
ಹೌದು ಸರ್ ಯಾಕಂದ್ರೆ ಕುಮಾರಸ್ವಾಮಿ ನನಗೆ ಬಹಳ ಇಸ್ ಇಷ್ಟವಾಗುತ್ತಾರೆ ಏಕೆಂದ್ರೆ ಅವರು ರೈತರ ಸಾಲ ಮನ್ನಾ ಮಾಡುತ್ತಾರೆ ಇದೇ ನನಗೆ ಇಷ್ಟವಾಗುದು ಅವರು ಕುಮ್
ಸರ್ ಹಂಗಲ್ಲ ಸರ್ ಮೊನ್ನೆ ನೀವು ಹೊಸದಾಗಿ ಸಿ ಎಂ ಆದಂತ ಡಿ ಕೆ ಶಿವಕುಮಾರ್ ಅವರು ಒಂದು ನಿ ಏನೋ ಸಿಟಿ ಮಾಡ್ತಾನಂತ ಹೇಳಿದ್ ಸರ್ ಹಾಗಾದ್ರೆ ಸಿಟಿ ಬೇಡ ಇದು ರೈತರ ಜೀವನ ರೈತರ ಹೊಲಗಳು ಅವ್ರರಿಗೆ ಇರ್ಲಿ ಅಂತ ಹೇಳಿ ಸ್ಟ್ರೈಕ್ ಎಲ್ಲಾ ಮಾಡಿದ್ರು ಸರ್. ಸರ್ ಕುಮಾರ್ ಸ್ವಾಮಿ ಅವ್ರು.
ಈಗ ಡಿ ಕೆ ಸಿ ಅವ್ರು ಒಂದ್ ಸ್ವಲ್ಪ ಏನು ಗ್ಯಾರಂಟಿಗಳು ಕೊಡ್ ಈಗ ಹೆಣ್ಣ್ ಮಕ್ಕಳಿಗೆ ಬಸ್ ಫ್ರೀ ಮತ್ತು ಗಂಡು ಮಕ್ಕಳಿಗೆ ಗಂಡು ವಿದ್ಯಾರ್ಥಿಗಳಿಗೆ ಬಸ್ ಬಸ್ ಪಾಸ್ ಫ್ರೀ ಕೊಟ್ಟಿದ್ದಾರೆ ಹೌದು ಅಲ್ವಾ. ಮತ್ತು ಈ ನಿರೋ ನಿರೋದ್
ಸರ್ ಈ ಲೇಡೀಸ್ಗೆಲ್ಲ ಕೊಟ್ರೆ ಉಪಯೋಗಿಲ್ಲ ಸರ್ ಅದೆಲ್ಲಾ ಲೇಡೀಸ್ ವಿದ್ಯಾರ್ಥಿಗಳೆಲ್ಲ ಬಾಗಲ್ದಲ್ಲಿ ನಿಂತು ಮೊನ್ನೆ ನುಡಿಯರೆಲ್ಲ ಸರ್ ಅರ್
ಹೌದು ಸರ್ ಹೌದ್ ಸರ್ ಅದು ತಲೆರುಂಡ ಹೋಗಿಬಿ ಬಿಟ್ಟಿದೆ ಸರ್. ಸರ್ ಅದು ಹೊರಗೆ ಊರವ್ರೆ ಹೋಗಿ ವಿದ್ಯಾರ್ಥಿಯ ಜೀವನ ಅಲ್ಲೇ ನಿಂತು ಹೋಗಿ ಬಿಟ್ಟಿದೆ ಆ ಬಸ್ಸಿನಲ್ಲಿ.
ಲೇಡಜ ಇದ್ರನ್ನ ಜಾಗ ಇರ್ಲ್ಲ ಅದಕ್ಕೆ ಹೊರಗಡೆ ಜೋತಗಿದ್ದಾನೆ ಸರ್ ಅವನು. ಅಲ್ಲಿ ಸೈಡ್ ಜಪೊಂಡ ಹೋಗಿಬಿಟ್ಟಿದೆ ಸ್ವಲ್ಪ
ಈಗ ಮತ್ತು ನಮ್ಮ ಇದರ ಬಗ್ಗೆ ಏನು ಸರ್ ಈಗ ನಿರುದ್ಯೋಗಿಗಳಿಗೆ ತಿಂಗಳಿಗೊಮ್ಮೆ ಮೂರ್ ಸಾವಿರ ಕೊಡುತ್ತಿದ್ದಾರೆ ನಿಮಗೂ ಏನಾದ್ರು ಬರ್ತಿದೆಯಾ ಇದು.
ಸರ್ ನಾವು ನಿರುದ್ಯೋಗಿಗಳಾಗಿ ಇಲ್ಲ ಸರ್ ಸ್ವಲ್ಪ ಉದ್ಯೋಗದಲ್ಲಿಯೇ ಸ್ವಲ್ಪ ಮಾಡ್ತಾ ಇದ್ದೇವು ಸರ್.
ಹೌದು ಸರ್ ನನಗೆ ನಿಮ್ಮ ಊರಿನಲ್ಲಿ ಒಬ್ ವ್ಯಕ್ತಿ ಹೇಳಿದ್ದನು ಶ್ರವಣ ಕುಮಾರ್ ಹಳ್ಳಿ ಅವರು ನೀವು ಏನಾದ್ ಲ್ಯಾಬ್ ಟೆಕ್ನಿಷಿಯನ್ ಅನ್ನು ಲ್ಯಾಬ್ ಟೆಕ್ನಿಷಿಯನ್ ಹೋಗುತ್ತೀರಾ ಸರ್ ದಿನಾಲು ನೀವು.
ಹೌದು ಸರ್ ನಾವು ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಯಲ್ಲಿ ಬಿಜಾಪುರದಲ್ಲಿ ಮಾಡ್ತಾ ಇದ್ದೇವೆ ಸರ್.
ನೀವ ಸರ್ ಯಾವ ಡಾಕ್ಟರ್ ಕೈಯಲ್ಲಿ ಮಾಡುತ್ತಿರ್ವುದು ನೀವು ಈಗ.
ಸರ್ ನಾವು ದಯಾನಂದ್ ಬನ್ಪಟ್ಟಿ ಅಂತ ಹೇಳಿ ಸರ್ ಬಿಜಾಪುರದಲ್ಲಿ ಆರ್ಥೋಪೀಡಿಕ ಅಂಡ್ ಗ್ಯಾಂನಕಾಲೋಜಿಸ್ಟ್.
ಈಗ ಅವ್ರು ಹೇಗೆ ಪೇಷೆಂಟ್ ಗಳನ್ನು ಹೇಗೆ ನೋಡ್ುತ್ತಾರೆ ಏನಾದ್ೂ ದುಡ್ಡಿನ ಮುಖವನ್ನು ನೋಡ್ುತ್ತಾರೆ ಅವರು ಡಾಕ್ಟರ್ ಆಗಿ
ಇಲ್ಲ ಸರ್ ಒಂದು ಮನುಷ್ಯನ ಮಾನವೀತೆೆಯ ಮುಖವನ್ನು ನೋಡತಾರೆ
ಈಗ ಮನುಷ್ಯನ ಗುಣವನ್ನು ನೋಡದಕ್ಕೂ ದುಡ್ ದುಡ್ಡಿನಿಂದ ಮನುಷ್ಯನ ಗುಣವನ್ನು ಅಳೆಯಬಾರದು ಹೌದಲ್ವಾ ನಿಮಗೆ ನಾನು ಹೇಳುವುದು ಅಂದ್ರೆ ದುಡ್ಡಿನಿಂದ ಮನುಷ್ಯನ
ಈಗ ಏನಾದ್ರು ನಿಮ್ಮ ಲ್ಯಾಬ್ ಟೆಕ್ನ ಲ್ಲಿ ಫ್ರೀ ಇದೆಯಾ ಏಂದ ರೇಷನ್ ಕಾರ್ಡ್ಗೆ ಬಿ ಪಿ ಎಲ್ ಕಾರ್ಡ್ ಗೆ ಆಯುಷ್ಮಾನ್ ಕಾರ್ಡ್ ಗೆ
ಸರ್ ಲ್ಾ ಅಲ್ಲಿ ಇನ್ವೆಸ್ಿಗೇಷನ್ ಅಂತ ಏನು ಪ್ರ ಇಲ್ಲ ಸರ್ ನಮ್ಮ್ ಹಾಸ್ಪಿಟಲ್ಲ್ಲಿ ಏನಾದ್ರು ಡಿಪ್ರೆಷನ್ ಹಿಂಗೆ ಏನಾದರು ಆಕ್ಸಿಡೆಂಟ್ ಅದ ಆಗಿ ಬಂದಿದರು ಯಾವ್ದದಾದ್ರರು ಇನ್ಶೂರೆನ್ಸ್ ಕಾರ್ಡ್ ಅ ಇದ್ರೆ ಆಯುಷ್ಮಾನ್ ಬರುತ್ತಾ ಆರೋಗ್ಯದ
ಈಗ ಎಷ್ಟು ಲಕ್ಷದವರೆಗೆ ಫ್ರೀ ಆಗ್ಬಹುದು ಸರ್ ಆಯುಷ್ಮಾನ್ ಕಾರ್ಡ್ ಮಾಡರೆ
ಸರ್ ಅವ್ರದ ಪ್ಯಾಕೇಜ್ ಮೇಲೆ ಹೋಗುತ್ತೆ ಸರ್ ಅವ್ರ್ದ ಇನ್ಶೂರೆನ್ಸ್ ಎಪ್ಡಿ ಮೇಲೆ ಹೋಗುತ್ತೆ ಸರ್ ಇನ್ರೆನ್ಸ್ ಪರ್ಸೆಂಟೇಜು
ಈಗ ನಿಮ್ಮ ಪ್ರಕಾರ ನೀವು್ ಲ್ಯಾಬ್ ಹೌದು ನೀವು ಲ್ಯಾಬ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡುತ್ತಿದ್ದ್ರರ ನಿಮ್ಮ ಪ್ರಕಾರ ಒಂದು ಮನುಷ್ಯನ ಇಂತಿಷ್ಟು ಇನ್ಸೂರೆನ್ಸ್ ಅನ್ನು ಕ್ಲೈಮ್ ಮಾಡ ಮಾಡಿರ್ತಾರೆ ಏನಾದ್ರು ಗೋರ್ಮೆಂಟ್ ನವರು
ಹ ಸರ್ ಮಪ್ಪು ಮನ್ಷ್ಯನ ಅಷ್ಟ ಅಂತ ಇರಲ್ಲ ಸರ್ ಅವ್ನ್ಿಗೆ ನೋಡಿ ಸರ್ ಈಗ ನಾರ್ಮಲ್ ಇಂಜುರಿ ಆದ್ರೆ ಎಷ್ಟ ಅಂತ ಇರುತ್ತೆ ಅದ್ರಲ್ಲೇ ಕೊಡ್ತಾರೆ ಗೌರ್ಮೆಂಟು ಈಗ ಪ್ರೈವೇಟ್ ಅಲ್ಲಿ ಟಾಟಾ ಎ ಐ ಜಿ ಈ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇ ಇವೆಲ್ಲ ಕೆನರಾ ಬ್ಯಾಂಕ್ ಅಲ್ಲಿ ವರ್ಷಕ್ಕೆ ಎಷ್ಟ ಅಂತ ಕಟ್ ಮಾಡ್ಕೋತಾರಲ್ಲ ಸರ್ ಇನ್ಶೂರೆನ್ಸ್ ಆದ್ರೆವು ಇನ್ಶೂರೆನ್ಸ್ ಉಪಯೋಗನೇ ಪಡ್ಕೊಳಲ್ಲ ಸರ್ ಹೆಚ್ಚನ್ ಹೆಚ್ಚಾಗಿ ಜನಗಳು ಅವ ಕುೂಡದೆ
ಈಗ ಮಾಡಿಕೊಳ್ಳಬೇಕು ಈಗ ಮನುಷ್ಯನಿಗೆ ಇನ್ಸೂರೆನ್ಸ್ ಇದೆ ಗಾಡಿಗೆ ಇನ್ಸೂರೆನ್ಸ್ ಇದೆ ದೊಡ್ಡ ಗಾಡಿಗೆ ಇನ್ಶೂರೆನ್ಸ್ ಇದೆ ಈಗ ಲೈಫ್ ಹೇಗಾಗಿ ಬಿಟ್ಟಿದೆ ಅಂದ್ರೆ ಈಗ ಈಗ ಲೈಫ್ ಹೇಗಾಗಿಬಿಡ್ಟ್ಟಿದೆ ಅಂದ್ರೆ ಬರೀ ಇನ್ಶೂರೆನ್ಸ್ ಮೇಲೆ ಜೀವನ ನಡದಿದೆ ಹೌದಲ್ವಾ
ಹೌದ ಸರ್ ಯಾಕಂದ್ರೆ ಇನ್ಸೂರೆನ್ಸೇ ಮುಖ್ಯ ಸರ್ ಯಾಕಂದ್ರೆ ಏನಾದ್ರ ಎಲ್ತ್ ಎಮರ್ಜೆನ್ಸಿ ಮಂತ ಅಂದ್ರೆ ಈಗ ನೋ
ಹೌದು ಸರ್ ಹೌದು ಸರ್ ಈಗ ಒಬ್ಬನ ಮನುಷ್ಯ ಫೋರ್ ವೀಲರ್ ಮೇಲಿಂದ ಬಿದ್ದರೆ ಅವ್ನು ನಾದ್ರು ಡ್ಯಾಮೇಜ್ ಆದ್ರ ಸರ್ಕಾರವೇ ಇನ್ಶೂರೆನ್ ಮಾಡಿ ಕೊಡ್ತರಿ ಹದ್ರು ಲಕ್ಷ ಹದಿನೈದು ಲಕ್ಷ ಹದ್ಮೂರು ಲಕ್ಷ ಅಂತ ಇನ್ಸೂರೆನ್ಸ್ ಗ ಮಾಡುತ್ತಾರೆ
ಮಾಡಿ ಕೊಡ್ತಾರೆ ಸರ್ ಫಸ್ಟ್ ಪಾರ್ಟಿ ಆಗಿ ನಿಮ್ಗೆ ಇನ್ಸೂರೆನ್ಸ್ ಇರ್ಬೇಕು ಸ್ವಲ್ಪಷ್ಟ
ಕಲೈಮ್ ಮಾಡ್ಬೇಕಂದ್ರೆ ನಡು ಒಂದು ಲಾಯರ್ ಗಳು ಒಂದ್ ಸ್ವಲ್ಪ ದುಡ್ಡನ್ನು ಹೊಡೆದುಕೊಳ್ಳುತ್ತಾರೆ ಎಂದು
ಸರ್ ಹೌದು ಸರ್ ಲಾಯರ್ ಗಳು ಎಲ್ಲಾ ಗೋರ್ಮೆಂಟ್ ವಕೀಲ ಇರುದಿಲ್ಲಲ್ವಾ ಸರ್ ಪ್ರೈವೇಟ್ ಇರ್ತಾರೆ ಮತ್ತೆ ಅವ್ರಿಗೆ ಪೇಮೆಂಟ್ ಎಲ್ಲ ಯಾರ್ು ಕೊಡಬೇಕು ಸರ್ ಹೇಳಿದೀಿ
ಹೌದು ಸರ್ ಅವ್ರಗ್ ಪ್ರೈವೇಟ್ ಸರ್ ದೇವ್ರಿಗೆ ಇಂಷ್ಟ ಪೇಮೆಂಟ್ ಇರುದಲ್ಲ ಲ ನಾಯರ್ಗಳು ಇದೇ ಕೆಲಸ ಇರುತ್ತದೆ ಅಂದ್ರೆ ಹೌದಾ ಇನ್ಸೂರೆನ್ಸ್ ಕ್ಲೈಮ್ ಮಾಡುವುದು
ಲಾಯರ್ ಇದ್ದಾರೆ ಅವ್ರರಿಗೆಲ್ಲ ಅಷ್ಟು ಕಮಿಷನ್ ಹೋಗಲ್ಲ ಸರ್ ಗೌರ್ಮೆಂಟ್ ಜಾರ್ಜ್ ಲಾಯರ್ ಗಳು ನಿಮ್ಮಂತ ಕೇಸ್ ತೊಂಡ ಹದಲ್ಲ ಸರ್
ಹೌದು ಬಿಡಿ ಸರ್ ಇದು ಗೊತ್ತರ್ಲಿಲ್ಲ ಸರ್ ನನಗೆ ನೀವು ಹೇಳಿದಕ್ಕೆ ತುಂಬಾ ಧನ್ಯವಾದಗಳು ಸರ್ ಆಯ್ಸ ಊಟಗಿದಯಾ ನಿಮ್ದು ಈಗ ನಿಮ್ದ ಊಟ ಆಗಿದೆಯಾ ಸರ್ ಊಟ ಮಾಡಿಕೊಳ್ಳಿ ಟೈಮ್ ಆಗಿದೆ ಎಂತೂವರೆ ಗಂಟೆ ಆಗಿದೆ
ಸರಿ ಆಯ್ತು ಸರ್ ನಾವು ಊಟ ಮಾಡಿ ಮಲ್ಕೋತೇವೆ ಸರಿ ನಿಮ್ಗೆ ಏನಾದ್ರೂ ಇಷ್ಟ ಏನಾದ್ರು ಇನ್ವೆಸ್ಟಗೇಷನ್ ಲ್ಬ್ ಇನ್ವೆಸ್ಟಿೇಷನ್ ಅ್ರ ಇದೆ ನಮಗೆ ಕಾಟಾಕ್ಟ್ ಮಾಡಿ ಸರ್
ಈಗ ಇಶ್ಯೂ ಇದ್ದ್ರರಿ ಸರ್ ನಾನ್ ನೆಕ್ಸ್ಟ್ ಕಾಲ್ ಮಾಡ್ತೀನಲ್ಲ ಸರ್ ಅವಾಗ ಹೇಳ್ತನಿ ನಮ್ಗೆ ಏನು ಇಶ್ಯೂ ಇದೆ ಸರ್ ಆಯ್ತು ಸರ್ ಧನ್ಯವಾದಗಳು ಸರ್ ತುಂಬಾ ಥ್ಯಾಂಕ್ಸ್ ಸರ್ ಆರಾಮ್ ತುಂಬಾ ಧನ್ಯವಾದಗಳು ಸರ್